ತಾಡ
ಹಾ ಹೇಳಿ ಹಲೋ.
ಹಲೋ.
ಹಾ ಮಾತಾಡಿ ಕೇಳಸ್ತಿದೆ. ಕೇಳಸ್ತಿದೆ ಮಾತಾಡೇ.
ನಮಸ್ಕಾರ.
ಹಲೋ ನಮಸ್ತೆೇ. ಕೇಳಸ್ತಿದೇನಾ ಇವಾಗ ಕೇಳಸ್ತಿದೇನಾ.
ಕೇಳಸ್ತಿದೆ ಹೇಳಿ ಮಾತಾಡಿ.
ಹಾ ಮಾತಾಡ್ತೇನೆ ಹ್ಮ್.
ನಿಮ್ ಹೆಸರೇನು.
ನಮ್ಮ ಹೆಸ್ರು ಯಶೋಧ ಅಂತ ಹೇಳಿ ನಿಮ್ ಹೆಸ್ರು.
ಹಾ ಯಶೋದಾ ಅವ್ರೆ ಸ್ವಲ್ಪ ಕ್ಲಿಯರ್ ಆಗ್ ಕೇಳ್ಸ್ತಾ ಇಲ್ವಾ ಎಲ್ಲಿದ್ದೀರಾ ನೀವು ನೆಟ್ವರ್ಕ್ ಪ್ಲೇಸಲ್ಲ್ ಬಂದ್ ನಿಲ್ಲಿ.
ಇವಾಗ ಕೇಳ್ಸ್ತಿಲ್ವಾ ನಿಮ್ಗೆ.
ಇವಾಗ್ ಕೇಳ್ಸ್ತಿದೆ ಮುಂಚೆ ಕೇಳಿಸ್ತಿರ್ಲಿಲ್ಲ.
ಹೌದಾ ಸರಿ ನೋಡಿ ಇವಾಗ್ ಕೇಳ್ಸ್ತಿದೆ ಅಲ್ವಾ. ಟೀ ಕುಡುದ್ರಾ.
ಹಾ ನಮ್ದು ಚಹಾ ನಾವು ಚಹಾ ಟೀ ಎಲ್ಲ ಕುಡಿಯಲ್ಲ ನೀವು.
ಹಾ ನಾವು
ಹೌದಾ ನನ್ ಹೆಸರು ನಿಖಿತ್ ಹೇಗಿತ್ತು ನಿಮ್ಮ ದಿನಚರಿತ್ರೆ.
ನಮ್ಮದು ಇವತ್ತು ಪರೀಕ್ಷೆ ಇತ್ತು.
ಹೇಗಿತ್ತು. ಓ ಪರೀಕ್ಷೆ ಬರಿತೀರಾ ನೀವು.
ಹಾ ನಾನು ಇನ್ನ ಓದ್ತಿದ್ದೀನಿ ಅಲ್ವಾ ಅದಕ್ಕೆ.
ಹಾ ಹೇಗ್ ಮಾಡ್ದ್ರಿ ಎಕ್ಸಾಮ್ ಎಲ್ಲಾ.
ತುಂಬಾ ಚೆನ್ನಾಗಾಯ್ತು.
ಹೌದಾ ಚೆನ್ನಾಗ್ ಬರ್ದ್ರಾ.
ಅದು ಎಪ್ಪತ್ತರಷ್ಟು ಬರಬಹುದು ಅಂತ ಅಂದ್ಕೊಂಡಿದ್ದೀನಿ. ಆದ್ರೆ ಗೊತ್ತಿಲ್ಲ ಅವ್ರ್ ಕೊಟ್ರೇ ಬರುತ್ತೆ ಇಲ್ಲಾ ಅಂದ್ರೆ ಇಲ್ಲ.
ಹೌದಾ.
ಹಾ.
ಸಮಾಚಾರ.
ಹ್ಮ್ ಹ್ಮ್. ನಾವಿನ್ನ ಮಾಡುದ ಇನ್ನ ಸ್ವಲ್ಪ ತಡವಾಗುತ್ತೆ ಮಾಡೋದು.
ಹೌದಾ ನಿಮ್ಗೆ ಏನೇನ್ ತರ ತರದ ಅಡುಗೆ ಬರುತ್ತೆ
ನಿ ರೊಟ್ಟಿ ಬರುತೆ ಅನ್ನ ಬರುತ್ತೆ
ರೊಟ್ಟಿ ಮಾಡ್ತೀರಾ
ನಾ ನಾವು ರೊಟ್ಟಿ ಮಾಡ್ತೀವಿ
ಹೇಗ್ ಮಾಡ್ತೀರಾ
ಒಳದ್ ಬಿಟ್ಟು ಮಾಡ್ತಾರೆ
ಹೌ ಹಾ ಉತ್ತರ ಕರ್ನಾಟಕ ಏನ್ರಿ ನೀವು
ಹೌದ್ರೀ ಇತ್ತರ ಕರ್ನಾಟಕ ಮಂದಿ
ಹೌದಾ ಏನ್ ಸ್ಪೆಷಲ್ ಉತ್ತರ ಕರ್ನಾಟಕ ಕಡೆ
ಖಡಕ್ ರೊಟ್ಟಿ ಹ
ಓ ಹೌದಾ
ನಿಮ್ ಕಡೆ ನೀವು ಯಾವ ಕಡೆ ಅವರು
ಕದವಳೆ ಬಟ್ ನಾನು ದಕ್ಷಿಣ ಕನ್ನಡದಲ್ಲಿ ಇರ್ನೆ ಇತನಿ ಕರ್ನಾಟಕದಲ್ಲಿ ಇರ್ತೀನಿ ಹ್ಮ್ ಹ್ಮ ಹಓದು ಅಷ್ಟೇ ಇದರ ಸಲುವಾಗಿ ಬಂದಿದ್ದೀನಿ ಹ್ಮ ಕೆಲ್ಸ ಮಾಡೋ ಸಲ ವಾಗಿಗೆ
ಹ್ಮ್ ಹ್ಮ್ ಹ್ಮ
ಅರ್ಥ ಆಯ್ತಾ
ಆಯ್ತು ಆಯ್ತು
ಹ ಮತ್ತೆ
ಹ್ಮ್ ಹ್ಮ ಹಳ್ಬೇಕ ನಿಮ್ಮ ಹೆಸರು ನ ಅಂದ್ರಲ್ವಾ ಇನ್ನೊಂದಸರಿಲ್ಲಿ
ಏನು
ನ ಹೇಳಿದ್ರಿ ನನಪನ್
ಯಶೋಧ ಯಶೋಧ ಅವ್ರೇ ನಿಮ್ದು ಕ್ಲಿಯರ್ ಆಗ ಕೇೇಳತಾ ಇಲ್ಲ ಮಾತಾಡದು
ಇಲ್ವ ಕೇಳಿಸ್ತಿದ್ದೇನೆ ನಾನ ಸ್ವಲ್ಪ ನಿಧಾನಕ್ಕೆ ಮಾತಾಡ್ತಿದ್ದೇನಲ್ವಾ ಅದಿಕ್ಕೆ
ಕಲ್ಪ ಜೋರ ಮಾತಾಡಿ ನಂಗೆ ಏನು ಕೇಳಸ್ತಾನೆ ಇಲ್ಲ
ಹಾ ಇವತ್ತ ಇತ ಎಲ್ಲ
ನಂಗೆ ಸ್ವಲ್ಪ ತುಂಬಾ ಕಡಿಮೆ ಧ್ವನಿಯಿಂದ ಕೇಳಿಸ್ತಾ ಇದೆ ಸ್ವಲ್ಪ ಜೋರಾಗಿ ಮಾತ್ರ ನಂಗೆ ಅರ್ಥ ಆಗ್ತಿಲ್ಲ ನಿಮ್ದು ಇನ್ನು ಏನ್ ಮಾತಾಡ್ತಿದ್ದೀರಾ ಅಂತ
ಕೇಳಿಸ್ತಿಲ್ಲ ಮಷ್ಟೆ
ಹೌದಾ ಮತ್ತೆ ನಿಮ್ಮ ನಿಮ್ಮ ಕಡೆೆಯ ವಾತಾವರಣ ಹೇಗಿದೆ
ಕಡೆ ತಣ ಇವಾಗ ನಳೆ ಬರೋ ತರ ಇದೆ ಬೆಳಸ್ತಲ್ವಾ ನಿಂಗೆ
ಅವಾಗಾದ್ರೂ ಪ್ರವಾಸ ಮಾಡಿದೀರಾ
ನಾವು ಪ್ರವಾಸ ಮಾಡಿದೀರಾ ಇನ್ನ ಹ ಮುಂದೆ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ
ಇನ್ನು ಮಾಡೇ ಇಲ್ವಾ ನೀವು ಪ್ರವಾಸನೇ ಮಾಡಿಲ್ಲ
ಅಂದೆ ಮುಂಚೆ ಎಲ್ಲ ಮಾಡಿದ್ದೀವಿ ಇವನ್ ಮಾಡಿಲ್ಲ
ಹೌದಾ
ಹ್ಮ್
ಏ ಯಾವ ಪ್ರವಾಸ ಯಾವ ಯಾವ ಕಡೆ ಹೋಗ್ಬೇಕಂತಿದೀರಾ ಯಾವ್ ಪ್ರವಾಸ ಮಾಡ್ಬೇಕಂತಿದ್ದೀರಾ
ಮತ್ತೇ ಗೊತ್ತಿಲ್ಲ ನೋಡ್ಬೇಕು ಯಾವ ಕೂಡ ಹೋಗ್ಬೇಕು ಅಂತ ಹೇಳ್ಬೇಕು
ಹೌದಾ ಹ್ಮ ಮತ್ತೆ ಮತ್ತೇನು ಸಮಾಚಾರ
ಹ್ಮ್ ಹ್ಮ್
ವಿಚರ ಹೇಳಿ.
ಏನಿಲ್ಲ
ಹಲೋ
ಹಲೋ
ಹಾ ಮ ಕೇಳಿಸ್ತಿಲ್ವ ನಿಮ್ಗೆ.
ನಾನು ಪ್ರವಾಸ ಮಾಡಿದ್ದೀನಿ ಹಲವಾರು ಸ್ಥಳಗಳನ್ನು ಅನುಭವಿಸಿದೀನಿ ಗೊತ್ತಾ.
ಅದೇ ಹೇಳಿ ನೀವು ಎಲ್ಲೆಲ್ಲಿ ಹೋಗ್ ಹಿದ್ರಿ ನಿವು ಅಂತ ಹೇಳಿ.
ಮಂಡನಿಗೆ ಹೋಗಿದ್ದೆ ಮತ್ತೆ. ಮೈಸೂರ್ ಹೋಗಿದ್ದೆ ಎಲ್ಲಾ ಚೆನ್ನಾಗಿತ್ತು. ನಂಗೆ ತುಂಬಾ ಇಷ್ಟವಾದಿದ್ದು ಯಾವ್ದಂದ್ರೆ ದಾಂಡಲಿ ಅಂದ್ರೆ ನಂಗೆ ದಾಂಡಿಲಿ.
ಇಲ್ಲ ಇಲ್ಲ ಮೈಸೂರಿಗೆ ಯಾವಾಗ ಹೋಗಿದ್ರಿ ನೀವು.
ಹ ಹೋಗಿದ್ವಿ ಅವಾಗೋ ಒಂದ ದಿನ ನಿಮಗ್
ಯಾವಾಗ ಹೋಗಿದ್ರಿ ಮೈಸೂರ್ಗೆ ನೀವು.
ಅಂಕ ಯಾವುದು ಯಾದು ಗೊತ್ತಿಲ್ಲ.
ಅರ್ಧ ಮಾಡ್ತ. ಹ್ಮ ಸೆವೆಂಟಿ ತರ್ಟಿ ಫೈವ್. ಹಲೋ
ಹಾ ಹೇಳಿ. ನಾ ಇರಲಲ್ಲ ಇಡು.
ಮತ್ತೇನ್ ಸಮಾಚಾರ.
ಮತ್ತೇನ್ ಸಮಾಚಾರ ಹೇಳಿ.
ಹ ಹೇಳ್ಬೇಕು ನೀವೇ ಏನ್ ಮಾಡ್ತಿದಿರ. ಏನ್ ಮಾಡ್ತಿದೀರಾ.
ಏನಿಲ್ಲ ನೋಡಿ ನಾನು ಸುಮ್ಮನೆ ಇದ್ದೀನಿ. ಹ್ಮ್ ಮತ್ತೆ ನಂಗೆ ಅಡ್ಗೆ ಬರುತ್ತೆ ಗೊತ್ತಾ.
ಹಾ ಏನ್ ಅದ್ದೆ ಬರುತ್ತೆ ಅ
ಎಲ್ಲಾ ತರ ತರದ ಹ್ಮ್ ಪಲ್ಯಗಳು ಮಾಡಕ್ ಬರುತ್ತೆ. ರೊಟ್ಟಿ ಮಾಡಕ್ ಬರುತ್ತೆ ಹೋಳ್ಗೆ ಮಾಡ್ಕ್ ಬರುತ್ತೆ ನಿಮಗೆ ಹೋಳ್ಗೆ ಗೊತ್ತಾ.
ಹಾ ಹಾಗೆ ಗೊತ್ತು ಯಾವ ಹೋಳ್ಗೆ ಮಾಡ್ತೀರಾ ನೀವು.
ಈ ವಿಧ ವಿಧವಾದ ಹೋಳಿಗೆ ಹಣ್ಣು ಇರುತ್ತೆ ಗೋತ್ತ. ನಂಗೆ ಶೇಂಗಾ ಹೋಳಿಗೆ ಮಾಡಕ್ ಬರುತ್ತೆ ರವೆ ಹೋಳಿಗೆ ಮಾಡಕ್ ಬರುತ್ತೆ ‌. ಮತ್ತೆ ಮತ್ತೆ ಎಳ್ಳು ಹೊಳಿಗೆ ಮಾಡಕ್ ಬರುತ್ತೆ. ಮತ್ತೆ ಹಿಂಗೆ ಮಾಡಕ್ ಬರುತ್ತೆ.
ಅ ಜ ಬರ್ತ ಅಂತ ಅನ್ಕೊಂಡಿದೀನಿ. ತುಂಬಾ ಚ ಚೆನ್ನಾಗ್ ಮಾಡ್ತೀರ ನೀವು.
ಏನು
ಚೆನ್ನಾಗ್ ಮಾಡ್ತೀರಾ.
ಚೆನ್ನಾಗ್ ಮಾಡ್ತೀನಿ.
ಯಾರಾದ್ರು ತಿಂದಿದ್ದಾರ ನಿಮ್ದು ನೀವ್ ಮಾಡೀದ್ದು.
ಹ ನನ್ ಮನೇಲಿ. ನಮ್ಮ ಅಪ್ಪ ನಮ್ಮಪ್ಪ ಮತ್ತೆ ನಮ್ಮ ಅಮ್ಮ ಅಜ್ಚ್ಚ ಅಜ್ಜಿ ಎಲ್ಲರು ತಿಂದಿದ್ದಾರೆ ಎಲ್ಲರು ಚೆನ್ನಾಗಿದೆ. ಚೆನ್ನಾಗಿದೆ ಅಂತಂದ್ರು.
ಹೌದ ಹ
ನಮ್ದು ಇದು ಅಕ್ಕ ತಂಗಿ ತಮ್ಮ ಇದ. ನೋಡಿ.
ಹ.
ತಿಂದ್ಬಿಟ್ಟು ಎಲ್ಲ ಚೆನ್ನಾಗ್ ಮಾಡಿರೋ ತಿಂದ್ಬಿಟ್ಟು ಆಮೇಲೆ ಚೆನ್ನಾಗಿಲ್ಲ ಅಂತ.
ಹ್ಮ ಮಾಡ ಹ
ಹ್ಮ್ ಹಾ.
ಹೇಳ್ನೀವೆ.
ಏನ್ ಹೇಳ್ಬೇಕು.
ಏನ್ ಹೇಳಬೇಕ ಹ್ಮ.
ಏನ್ ಹೇಳ .
ಹಗೆ ಏನು ಕುಣಿಯಕ್ ಬರತ್ತಾ. ಕೆ ನೃತ್ಯವನ್ನು ಮಾಡೋದಕ್ಕೆ ಬರುತ್ತಾ ನಿಮ್ಗೆ.
ನೃತ್ಯ ಮಾಡಕ್ ಬರುತ್ತೆ ನನ್ ನೃತ್ಯ ಅಂದ್ರೆ ತುಂಬಾ ಇಷ್ಟ.
ಹೌದಾ.
ಗಯನ ಆಡೋದು ಅಂದ್ರೆ ತುಂಬಾ ಇಷ್ಟ ನಂಗೆ. ನೀವು ಯಾವ ತರದನ್ನ ನೃತ್ಯ ಮಾಡ್ ಅಂತೀರಾ ಆ ತರದ ನೃತ್ಯ ಮಾಡ್ತೀನಿ ನಿಂಗ.
ಓದ ಹೌದಾ ಹಾಡು ಹೇಳಿ ಮತ್ತೆ ಹಂಗಿದ್ರೆ ಕನ್ನಡದ ಯಾವ್ದಾದ್ರು. ಎಲ್ಲತ್ರ ಹಾಡ್ ಹೇಳು ಮತ್ತೆ.
ನಾ ನೀವ್ ಯೋಗಾದ್ರೆ ಸಿಕ್ಕಾಗ ಮಾ ಮಾಡ್ತೀನಿ ನೃತ್ಯ.
ನೃತ್ಯ ಮಾಡದಲ್ಲ ಹಾಡು ಹೇಳಿ ಅಂತಿದ್ದೀನಿ ನಾನು.
ಹಾಡು ಇವಾಗ ಹೇಳ್ಬೇಕ ಇವಾಗೆಲ್ಲಾ ಹೇಳಕ್ ಆಗಲ್ಲ ಹಾಡು.
ಹೇಳಿ ಏನಾಗಲ್ಲ ಅವ
ಹೇ ಕೋಗಿಲೆ. ಈತರ ಎಲ್ಲಾ ಹಾಡ್ಬಾರ್ದುರೀ ಮಾತಾಡಿ ಸುಮ್ನೆ. ಯಾವಾಗಾದ್ರೂ ಸಿಕ್ಕಾಗ ಹಾಡ್ತೀನಿ ಅಂತೆ.
ಹ ಹೌ ಹ
ಹ ಇವಾಗ ಇದು ಮಾತಾಡ್ಬೇಕಲ್ಲ ಈ ಟಾಸ್ಕ್ ಬಗ್ಗೆ.
ಅದೇ ಅದೇ ಗೊತ್ತಾಯ್ತು. ನಿಮಊಟ ಸ್ವಲ್ಪ ಸಮಯ ಆಗುತ್ತಲ್ವಾ.
ಟಾಸ್ಕ್ ಆಗುತ್ತೆ.
ಹೌದಾ ಹ ನೀವು . ಹ ಇದು ಏನು ತುಂಬಾ ಮಾತಾಡ್ತೀರಿ ಅಲ್ವಾ. ನಿನ್ ತುಂಬ್ದ ಜಗಳ ಗಂಟಿ ಅಲ್ವಾ.
ಇಲ್ಲಾ ನೀವತ್ತನ್ನ ಹೆಂಗ ಹೇಳ್ತೀರಾ ನೀವು ನೀವು ನನ್ಗ್ ಗೊತ್. ಗೊತ್ತೆ ಇಲ್ಲ.
ಅನಿಸ್ತಿದ್ದೀನೆ.
ಹೌದಾ ನಂದ ಸೌಂಡ್ ಕೇಳ್ಬಿಟ್ಟು ನೀವ್ ಆತರ ಅಂತಿದ್ದೀರಾ ನಂದ ಅಷ್ಟು ಒಳ್ಳೆ ಹುಡುಗಿ. ಯಾ ಅಲ್ಲ ಸಿಗಲ್ಲ ಅಷ್ಟೇ ತುಂಬಾ. ಹ್ಮ ಜಾಸ್ತಿ ಏನ್ ಮಾತಾಡಲ್ಲ ಯಾರ ಏನ್ ಕೇಳ್ತಾರ ಅಷ್ಟಕ್ಕೆ ರಿಪ್ಲೈ ಕೊಟ್ಬಿಟ್ಟ.
ಹೌದಾ ಹ ಯಾವಾಗ್ಲ ಇನ್ನು ನನ್ನತ್ರ ಮಾತಾಡ್ತಿದ್ದರ ನೀವು.
ಹೌದಾ.
ಹ್ಮ
ಮತ್ತ ಹೇಳಿ ನಿಮ್ಮ ದಿನ ಚರಿತ್ರೆ ಬಗ್ಗೆ.
ಹಾ ನಿಮಗೆ ದಿನಾಚರಣೆ ಹೇಲಿಲ್ಲ ನಿಮ್ಗೆ ಇವತ್ತ.
ನನ್ ಧೀನಾಥರ ಬೆಳಗ್ಗೆ ಎ ಎ ಎಂಟು ಮುಕ್ಕಾಲಕ್ಕೆ ಎದ್ ಹೇಳ್ತೀನಿ. ತಿಂಡಿ ಮಾಡ್ತೀನಿ. ಅತೀನಿ ಸ್ವಲ್ಪ ಓದ್ತಿನಂಗ ಓದದ ಅಂದ್ರೆ ತುಂಬಾ ಇಷ್ಟಾನ.
ಹ ನೀ ತಿನ್ವೋದು ಮಲ್ಗೋದ್ ಅಷ್ಟೇ ಮಾಡದ ನೀವು.
ಹಾ ತಿನ್ನೋದು ಮಲ್ಗೋದ್ ಎಲ್ಲಂದೇ ನಿನನು.
ಹಾ.
ಅದೇ ಹೇಳಿದ್ರಿ ಅಲ್ವ ತಿನ್ನೋದು ಮಲ್ಗೋದು ಬಿಟ್ರೆ ಏನ್ ಮಾಡಲ್ಲ ಅಂತ.
ತಿನ್ನೋದು ಮಾಲ್ಗೋದು ಬಿಟ್ರಿ ಏನ್ ಮಾಡಲ್ಲ ಹಾಂಗ ಅಂತಿಲ್ಲ ನಾನು -
ಹಾ.
ತಿನ್ನೋದು ಮಲ್ಗೋದು ಅಂದಿಲ್ಲ ರೀ ನಾನ್ ದಿನಚಿರಿತ್ರೆ ನಾನು ಮ ಬೆಳಿಗ್ಗೆ ಎಂಟು ಮುಕ್ಕಾಲಕ್ಕೆ ಎದ್ದೇಳ್ತೀನಿ. ಮತ್ತೆ ಹ್ ಎಂಟು ಮಕ್ಕಾಳಿಕ್ಕೇ ಎದ್ಬಿಟ್ಟು. ಆ ತಿಂಡಿ ಮಾಡ್ಬಿಟ್ಟು ಮತ್ತೆ ಓದ್ತೀನಿ ಸ್ವಲ್ಪ ಅಭ್ಯಾಸ ಮಾಡ್ತೀನಿ ಅಭ್ಯಾಸ ಮಾಡ ಮಾಡಬಿಟ್ಟು ಇದು ಯಶೋದಾ ಅವ್ರೆ
ಹಾ ಹೇಳಿ.
ಮಾತಾಡಿರೋದು ತುಂಬಾ ಚೆನ್ನಾಗಿತ್ತು. ಧನ್ಯವಾದಗಳು ಮತ್ತೆ ಸಿಕ್ಕಾಗ ಮಾತಾಡ್ತೀನಿ.
ಹೌದಾ ನಾನೇ ಕಟ್ ಮಾಡ್ಬೇಕಾ ಇದು.
ಹೌದು ನೀವೇ ಕಟ್ ಮಾಡ್ಬೇಕು ಮತ್ತೆ ಸಮಯ ಸಿಕ್ಕಾಗ ಕಾಲ್ ಸಮಯ ಸಿಕ್ಕಾಗ ಕರೆ ಮಾಡಿ.
ಹಾ ಸರಿ ಧನ್ಯವಾದಗಳು.